ಏನ ಅವಲ್ಲಿ ೋನ್ ಎಲ್ಲ ಏನಿಲ್ಲ ಬಾಳ ದಿನ ಐತೆ
ಏ ಹಂಗೇನಿಲ್ಲ ಕೆಲ್ಸ ಇದು ಸ್ವಲ್ಪ ಅದ್ರಾಗ ಬಿಜ ಆಗಿದೆ ಅಷ್ಟೆ ಮತ್ತೆ ಅದ್ ಬಿಟ್ರೆ ಮತ್ತೇನ ಇಲ್ ನೋಡ್
ಅಂತದೇನ್ ಕೆಲ್ಸ
ಕೆಲ್ಸ ಇರ್ತಾವ ಮತ್ತ್ ಕಾಮನ್ ಡೈಲಿ ಎಜುಕೇಶನ್ ಲೈಬ್ರರಿ ಹೋಗ ಮನಗ್ ಬಾ ಕೆಲ್ಸ ಮಾಡು ಹೊಲ್ದ ಕೆಲ್ಸ ಮನಿ ಕೆಲ್ಸ
ಇವಾಗ ಎಲ್ಲಿದೆ ಹೊಲ್ಗೋದೆಏ್
ಹಾ ಹೊತ ಇದ ನೋಡು ಪ್ರೆಸೆಂಟ್
ಏನ್ ಮಾಡ್ಕ ಹೋದಾಗ
ಹೊಾಗ ಏನಿಲ್ಲ ಇದು ಕೂಲಿಯಾರ ಬಂದಾರ
ಏ ಮಾಡಕದ ಕುೂಡುದಾರ
ಹುಲಿಯವರು ಬಂದು ಶ ಹೆಂಗರ್ಲತ್ತಾರ
ನೀ ನನು ನೋನುಷ ಹಾ
ಇಲ್ಲ ಏ ಕರವ್ ಶಂಗ ಆಯ್ವಿ ನಾವು ಈ ವರ್ಸ
ಎಷ್ಟಡ್ ಜನಿ ಬೆಳಿತತ ಮಾಡಿರ್ಲಾರ್ರ ಸಲಕ
ಏ ಏರಿ ಭೂಮಿ ಆಗ ಮೊಸಬಗ್ಗಿಂತ ಮೆಂಡಿಗಾರದ ಏರಿ ಭೂಮಿ ಮಗನ ಗೊತ್ತಿಲ್ಲ ನಿನಗೆ
ಇಟ್ಟು ಜದ ಹೆಂಗ್ ಬೆಳತನಾ
ಎಕರೆಕ ಹತ್ತು ಚೀಲ ಅಂದ್ರ ಮಸಬಿನ ಎಕರೆಂಡೆ ಮುಂಗ ಕಟ್ಟ ಹಾಕಿವವಿ
ಹ್ಮ್ ಹ್ಮ್
ಅದ ಕೇಳಿದ್ದೆ ನನಗೆ ಹ್ಮ್ ಬೇ ಬ್ಯಾಸಿಿಗೆಲ್ಲ ಬ್ಯಾಸಿ ಮುಗಿತೋೊಂಡ
ಮೇ ತಿಂಗಳದಾಗ
ಹ್ಮ್ ಮಾರ್ಚ್ ಏಪ್ರಿಲ್ ಎಂಡಿಂಗ್ ಆಯಕಿ ನೋಡು
ಹ ವಜ್ಜಲ್ಲ ಜಯಸಗ್ರೆ
ಒಂದ ಎಟತ್ತು ತಕಿ ಹಾಕಿ ವರ್ಷ ಏ ಆಗೋದ ಒಂದಂದು ಎರ್ನೂರು ಚೀಲೋ ಸೆಯಾಗಕ್ ಆದದ ಹ್ಮ್ ಒಂದ್ ಇಪ್ಪ ಜಾಳಾರ ನಿನ್ನೆ ಕಿತ್ತೀವ ಅಲ್ಲ ಅಷ್ಟ
ಹ್ಮ್ ಇಲ್ಲಿ ಯಾವರಾಗ ಹಾಕಿ್ರ
ಲವರ್ಸ್ ಉಿ
ಹ್ಮ್ ಹ್ಮ್ ಪೈಪ್ಲೈನ್ ಮಾಡ್ಸಾನ ಒಳ್ಳೆಸ
ಎದೆಲ್ಲ ಬರ್ಲ ನ ಪೂ
ಏ ಹೆಂಗಾಗಿರ್ ಬರಲ್ಲಾ ಎಷ್ಟ್ ಪೀಟಿ ಬುದ
ನಾಕನೂರ ರಾಯತ್ತುಫೀಟ ತ ನೋ ಎಡಾಕ್ಷಿ ನಕಚಿನ ನಾ ಎರಡು ಇಚು ನಿಬದೋ ಎರಡು ಇಂಚ ಒಂದು ಎರಡು ಇಂ ಒಂದು
ನಮ್ಮ್ ಅವರಿವ ತಾಷರ ಅರವತ್ ಪೂಟಿಗೆ ಬದಾವ ಅಂತ
ಎಲ್ಲಿ ಹೊಸ ಕುರ್ಸ್ಕೊಂಡು ಗಾಳೆ ಕರ್ಸ್ಕೊಂಡಿ
ಹೊಸ ವರ್ಷನಡಿ
ಮಸವಾದ ಕಡೆ ನಡೀತದ ಬಿದ್ದ
ಹ್ಮ್ ಹ್ಮ್ ಅದೇವದ ಮುಂಜಳ ಆಚಾರ ಅರವತ್ತು ಪುಟಿಗೆ ಬದವ ಎಂಬತ್ ಹುಡ್ಸನ ಅಂತ
ಹ್ಮ್ ಏಟಯ್ತ್ ರೊಕೆ
ೇಟಾಯ್ನಪ ಕೇಳಿಲ್ಲ
ಒಂದು ಸರ
ಅಯ್ ಜಾಸ್ತಿ ಆಗಿರತ್ತ ಒಂದ್ ಇಪ್ಪತ್ತು ಸಾವಿರನಾಲ
ಏ ಅಟನ ಬರ್ಲ ಈ ಕೆಳಗಿನ ಹೆಂಗಂದ್ರ ಫೀಟ್ ಹೆಚ್ಚಿಗೆ ಆಗಿ ತಗೊಳ್ತಂಗಗೆಲ್ಲ ರೊಕ್ ಕ ಚೆಾಗತಾ
ಬರ್ತಾಂತ ಇಪ್ಪತ್ತು ಸಾವಿ ರೂಪಾಯಿ
ಹಟ್ಟೆೇನ ಬರ್ಲಿಕ್ಕಿಲ್ಲ ನನ ನ್ ಹೆಂಗಫಡ್್ ಹೆಗೆ ೀಟ್ ಬಿಡಿದರ ಅದು
ಹೆಂಗ ಅನಪ ಗೊತ್ತಿಲ್ಲ ಕೇಳಿಲ್ಲ
ಹ್ಮ್ ಒಂದು್ ಪೈಪ್ ಹೋದಂಗೆಲ್ಲ ಮತ್ತೆ ಎಕ್ಸ್ಟ್ರಾ ತೋತಾರ ಒಳಗೆ ಎಷ್ಟು ಹೊಡ್ತಿ ಅಷ್ಟು ಕೆಚ್ಚಿಗೆ ಅಂದ್ರೆ ಎಲ್ಲಷ್ಟ ಕೊಂದೆ ಸೇಮ್ ತಗೊಲ್ಲ ರೊಕ್ಕ
ತೊಂದ್ರವ್ರ ಲೇಬರ್ ಚಾರ್ಜ್ ಅದು
ಹ್ಮ್ ಅದು ಮತ್ತ್ ಲೇಬರ್ ಚಾರ್ಜಾ
ಹಾ ಮತ್ತೆ
ಹಾಂ
ಮತ್ತತ್ ಸ್ವಲ್ಪ ಜನ ಯಾವತರತ್ ಮಾಡಿದ್ದಾನನೆ ಎಲ್ಲಿಯನನೆ
ಅಲ್ಲ ಅದ ಏನ ಇರ್ಲ ಜನ ಅದ ಮ್ಯಾಟ್ರಲ್ಲ ಮತ್ತೆ ಎಲ್ಲ ಟೋಟಲ್ ಆಗ ಮಷೀನ್ ಫೀಟ್ಲಾಕ ತ ಹೋತರಿ ಮತ್ತೆ ದ ಚರ್ ರ ಎಕ್ಸ್್ರಾ
ತೋತಾರ ಮತ್ತೆ ಎಕ್ಸ್ಟ್ರಾ ಮಂದಿ ಇನ್ಕ್ಲೂಡ್ ಇರ್ತದೆ ಗೊತ್ತಾ ಏಳ ಗಂಟು ಮಂದ್ ಮ್ಯಾಲ ಇರ್ತಾರ
ಇಲ್ಲ ಅದು ಗೊತ್ತ ಬಿಡು ಏಳ್ೆಂಟು ಮುಂದಿರದು
ಹ್ಮ್
ಮತ್ತೆ ನಾವೇಏನ್ ಕೊಟ್ಟಂಗರದ ಮತ್ತತ್ ಇವ್ರಿಗೆ ಚಾರ್ಜ್ ಕೊಡಂಗ ಇತಿ ಮತ್ತೆ ಅದಕ್ಕೆ ಹಾಕ್ ಕೊಡ್ಬೇಕು ಹೊಡಕ್ ಇವ್ರಿಗೆ ಚಾರ್ ದಷ್ಟ ಕೊಡ್ಬೋದಾಗಿತ್ತಲ್ಲ ಖುಷಿಯ ಹಂಗ ಹೇಳ ನೀನ್ ಎಲ್ಲ ಕಂಪಲ್ಸರಿ ಕೊಡ್ಬೇಕಂದಂಗ ಆಯ್ತು ನನಗೆ
ಕಂಪಲ್ಸರಿನ ಕೇಳಲ್ಲ ಮತ್ ಪಾಪ ಅವ್ರನು ಜಲ್ದಿ ಜಲ್ದಿ ಆಗ್ಬೇಕು ಅಂತ ನಾಲ್ಕೈದು ಮಂದಿ ಎಕ್ಸ್ಟ ಇಟ್ಕೊಂಡುಿರ್ತಾ
ಹ್ಮ್ ಕೊಡ ಖುಷಿ ಒಂದ್ ಸಾವಿರನ್ನೋನೂರನ ಭಾಳ್ ಆತದ ಅದನ್ನ ಮೊದ್ಲೇ ರಗಡೆ ಆಗಿರುತ್ತೆ ಅದ ಕ್ಯಾಲ್ಕುಲೇಟ್ ಮಾಡಕ್ ಮೋಸ ಮಾಡ್ತಾರ ಅವ್ರು
ಹಾ ಮಾಡ್ತಾರ ಮತ್ತೆ
ಹ್ಮ್ ಅದ್ರಾಗ ನಮಗ ಡೀಲರ್ ಇತಾರ ಅ ಇವಯ್ತ್ ೀಲರ್ತಾರಮಗ ತಂದ್ ಅವ್ರಗಂದ ಎಂಟ ಸಾವರ ಇರ್ತದ
ಹ್ಮ್
ಪರ್ಸೆಂಟಜ್ಾಕ್ಕತ್ ನೋ ಡೀಲರ್ಗ್ ಮಾತ್ರ ಇಲ್ಲ ಯಾರ ನಮ್ ಕಕ್ಕಂದ್ಸ್ತ ನೋಡ
ಹಂಗೇನ್ ಇರ್ಲ್ಲತ್ ನಾವನ್ ಕರ್ಸ್ತವ್ರ ಹಂಗೇನ್ಸ್ಗಲ್ಲ ಅವ
ಡೀಲರ್ತಾವವು ಬಾಳಷ್ಟ ಆಗೆ ಡೀಲ್ ಮೇಾಗತಾವವು
ಈ ನಮ್ಮ್ೂಊಾಗ ಆಸ ಕೆಲವೊಂದ ಇರುತ್ತಾವ ಅವ ಅಪ್ಪಪ್ಪನ ಕೇಳ್ತಾರ ಸ್ವಲ್ಪ ರಿಲೇಷನ್ದಾಗಾವಬೇಕಕ್
ಹ್ಮ್.
ಆಯ್ತ ನಡೀತಾ ಅಕಡಿ.
ಏನ್ ನಡಿತ.
ಡೀಲರ್ ಸಿಗಲ್ಲ್ಲ ನಾವ್ ರೊಕ್ಕ ಪಕ್ಕ ಏನು ಡೀಲ್ ಆಗದಿತ್ತಂದ್ರು.
ಆದ್ರ ಮಾಡ್ತಾರಪ್ಪ ಅಂತ ಹೇಳಿ ನನ್ ನಿಮ್ಮಪ್ಪ ಮಾಡ್ತಾರ ಅಂತ ಹೇಳಿ ನನ್ ಹಿಂಗ ಆತಪ್ಪ.
ಹ್ಮ್ ಅವ್ ಕೆಲವೊಬ್ಬರು ಮಾಡ್ತಿರ್ಬೇಕಕ್ ಮತ್ತ.
ಕೆಲವೊಬ್ಬರು ಅಲ್ಲ ಪೋ ಎಲ್ಲಾರೂ ಬೇಸನ್ಯಾಗ ಮಾಡ್ಲತ್ತರ ಈಗ.
ಮತ್ತ ನೀವನ್ ಹಾಸ್ಬೇಕು ಮನಿ ಕಟ್ಟಕೂತ್ತರಲ್ಲ.
ಎಲ್ಲಿ ಆಸಮ್ಮ ನೀನ್ ಈಗ ಅ ಮನಿನೆ ಚತ್ತಬೂಳದ ಡೌಟ ಆಗ್ಯದ.
ಯಾಕ.
ಯಾಕಂತ ಕೇಳ್ತಲ್ಲ ದುಡ್ಡು ಬೇಕಲ್ಲ ಎಲಸಕ್ಕ.
ಅದೇನ ನಿಮ್ ತಾಮ ನಿಮ್ ಕಾಕರ ಚತ್ ಹೊಡದಾರೆನಾ.
ಚತ್ ಹೊಡದಾರ ಮುಂದಿಂದ ಅದ ಬಿಟ್ಟಿದ್ರಲ್ಲ ಏನಂತರಲ್ಲ ಸಜ್ಜಾ ಏನ.
ಹೌದೌದು ಅತ ಹೊಡಡೆಗತ್ತಿರಲ್ಲ ಮೊನ್ನೆ ಬಂದಾಗ.
ಹ್ಮ್ ಹ್ಮ ಅದ ಹೊಡದಾರ ಮತ್ತ ಇವ ಆಗ್ಕ್ಲತ್ತರಕ ತಂತ್ರ. ಏನ ಅಂತರಲ್ಲೇ ಅವಕ ಕೆಬ್ಬಣ್ಣವು ಇರ್ತ ನೋಡ.
ಮುಂದಾ.
ಹ ಕೆಬ್ಬಣ್ಣವು ಹಾಕಲ್ಲ ಕೆಬ್ಬಣ ಹಾಕಿ ಗೆಸಿಂದ ಮ್ಯಾಗ ಇದು ಅತ್ತದ ಈಗ ದೆೊಂಡ ಹೆಂಗ್. ಹತ ಅದ್ರಂಗ ಹಾಕ್ತಾರಲ್ಲ ಅದಕ್ಕ ಏನಂತರ್ ನೋಡ. ಎ ಅಲ್ಲಲ್ಲೇ ಇವಗ ಏನ್ ಅಂತರ್ಲ ಕೆಬ್ಬಣವು ಇರ್ತವ ನೋಡ. ನೆನಪು ಬರಲಾಗ್ಯದ ನನಗ.
ಹ್ಯಾಂಗ್ಲರಾ.
ಹ್ಯಾಂಗ್ಲರ್ ಹ್ಯಾಂಗ್ಲರ್ ಹಾಕ್ಯಾರ ನೂಡ ಹ್ಯಾಂಗ್ಲರ್. ಅವು ಇಂದ ಮುಂದ ಆಗಿದ್ದವು ಇಂಕಟ್ ಮುಂಕಟ್ಟ ಒಂದ್ ಕಡೆ ತೆಳಕ ಒಂದ ಕಡೆ ಮ್ಯಾಕ ಅದಕ್ಕೆ. ಚತ್ತು ಹುಡ್ಕಲತ್ತಾರೆ ಮತ್ತೆ ಚತ್ತಿನಯಾಗ ಮತ್ತೆ ಪೂರ ಒಂದು. ಒಂದ್ ತರ ಬಾಂಡ್ ಹೊಡ್ಲೆ ತರ ಕೊಯ್ಕಲೆತರ ಬಾಂಡಿಂದ.
ಹ್ಮ್ ಹ್ಮ್ ಹ್ಮ್.
ಅವ್ ಕೂಡತಾರೆ ಯಾಕಂದ್ರೆ ಒಂದೇ ತ್ತು ಹಾಕ್ಬೇಕಲ್ಲ ಅದುಏಕ ಮಾಡಬೇಕ. ಹಂತಾರೆ ಅವರು ಹಿಂದಿನ ಚತ್ ಮುಂದಿನ ಚತ್ ಇಲ್ಲಾಂದ್ರೆ ಒಂದ್ ಮ್ಯಾಲ ಒಂದ ಕೆಳಗ ಆಗ್ತತದ. ತ್ತ
ಹೌದೌದು ಹಂಗ ಆಬಾಡ್ದು ಕಟ್ಟಿದ ಮ್ಯಾಲ.
ರೂಮ ಹಿಂದಿನ ರೂಮ್ ಕೆಳಗ ಆಗ್ತತ್ ಮುಂದಿನ ರೂಮ್ ಏನ ಮ್ಯಾಗ ಆಗತ್ತಿತ ಮತ್ತ ತೂತಿನ ಮ್ಯಾಗ ಚತ ಬೊಳುತ್ತಿತ್ತು.
ಹೆ ಹಂಗಿತ್ತಾರ ಲೆವೆಲ್ ಮಾಡ್ಕಬೆಕ.
ಹ್ಮ್ ಅದಕ್ಕೆಂತ್ದ ಒಡಳ್ಳೇತರ ಅವ್ರದ ಆತಪ್ಪ. ಅವ್ರು ಚೆನ್ನಾಗ ಆತ್ತೆ ನಮ್ದೇ ಬೂಳತದ ಹೈರಾಣಕ್ಕ.
ಒಮ್ಮಲಿಗೆ ಹಾಶಿಬಿಡ್ರಲ್ಲ ನೀವುನು.
ದುಡ್ ಬೇಕಲ್ರಿ ಒಮ್ಮಾಲಿಗೆ ಬಿಡಲ್ಲ ಹಂಗೆಲ್ಲಚತ್ತುತ್ ಅವ್ರರು ಅವ್ರ ಮ್ಯಾಗ ನಾವ್ ಹಾಕ ಬಕ್ಗ್ತದ ಅವ್ರಿಗೆ ನಮ್ಗೆ ಎರಡ್ ಮೂರ್. ಏನೋ ಅಂತರಲ್ಲೇ ಅದ ಇದ ಹಿಂಗ ಮುಂದ ಹಿಂದ ಮುಂದೆ ಆಗ್ತ.
ಹ್ಮ್ ಹ್ಮ್ ಹ್ಮ್ ಅಂದ್ರೆ ನೀವು ಮುಂದಿನ ಮನಿ ಕೆತ್ಬೇಕೇನಾ.
ಕಿತ್ಲೇ ಬೇಕು ಮುಂದಿನ ಮನಿ ಇವರ್ ಮನೆ ಮ್ಯಾಗ ಗಾಡಿ ಕಟ್ಟಿಯಬೇಕಕ್ ನಾವ ಇನಾ.
ಕಟಿಗೆಂಡ ಮ್ಯಾಲ್ ಅವಗ ಮನಿ ಕಿತ್ತಿದ ಮ್ಯಾಲ ಮುಂದ್ ಪಡ್ಸಾಲಂದ ಮಾಡ್ಬೇಕನಾ.
ಇವ್ರದ ಏನೂ ಮನಿ ಕಟ್ಟತಾರ ನೂಡ ಚತ ಹಾಕ್ತರ ನೋಡ ಇವರ ಚತಿನ ಮ್ಯಾಗ ಒಂದ ಎರಡ್ ಮೂರ್. ಥರ ಕಟ್ಟಿಗೆಸಿಂದ ಆಮೇಲೆ ಚತ್ ಆಕೆ ಬೇಕುನಾವು ಅಷ್ಟೇ. ಹಾ ಅಷ್ಟ ೈಟ್ ಆಯತು ನಮ್ಮ ಭೂಮನಿಗಳು
ಹ್ಮ್ ಹ್ಮ್
ಮದ್ೇ ಕಟ್ಟಿತ್ತಲಾ
ಹೌದೌದು
ಹಾಗಿೆ
ಒಂದ್ ರೂಮ್ ಈ ಮಾಡಿದೀರಲ್ಲ
ಹಾ
ಅರಿಕೇಟ್ ಬಂದ ಕಚ ಮತ್ಲ
ಹ ಅದಕ್ಕೆ ಎರಡವರೆ ಲಕ್ಷ ರೂಪಾಯಿ ಬಂದಾವಂದಿ
ಒಂದ್ ರೂಮ್ ಕಟ್ರ ಒಂದ್ ಎರಡು ರೂಮ್ ಕಟ್ಟ್ರರಿ ಅಂದ್ರೆ ಅವಾಗ ಆರಾಮ್ ಇಳತಿತ್ ನೋಳ
ಅ ಈಗ ಪಡ ಏನ ಇನ ಈಗ ಏನ ಪಡ ಕಟ್ಟ ಬಂದರುಮ್ ಕಟ್ಟಿದ್ದ ಪಾುತ್ತ ಹೀಗೆ
ಹಕ್ಕ
ಈಗ ಎರಡು ರೂಮ್ ಕಟ್ಟಿದ್ರ ಕೆತ್ಬೇಕಕ್ ಆತ್ತಲ್ಲ ಮುಂದೆ ಈ ಸಧ್ಯ ಅದನ್ನ ಕಟ್ಟ್ಟಿದರ್ಲೇ ನಾವು ಅದು ಜಾಗ ಹಂಚೆಗಾಗಿರಲಲ್ಲ ಸು್ನೆ ಹೆಂಗಂದ್ರ ಪದ್ರಸಾಕ್ಬೇಕ ಅಂತನ ಹಾಕಿದ್ವಿ ನಾವು ಪ್ಲಾನ
ಹ್ಮ್
ಅಲ್ಲಿ ಯಾವ ಸುತ್ತಮುತ್ತ ಮನೆ ಇರ್ಲಿಲ್ಲ ಜಗ್್ಗೆ ಸಿಗಲ
ಸಲ್ವಾರಚ್ಚ
ಹ್ಮ್ ಳ ಕಾಲಕ್ಕೆ ಜಾಗ ಇರ್ಲಿಲ್ಲ ಮತ್ತೆೈತ್ತಿ ವತಿ ಕೈಲಿ ಇಡ್ಬೇಕು ಪತ್ರ ಸಾಕಿದ್ರಿ
ಹರಾಣ್ ಬಳತ್ ಮಾದ್ರ ಶಗರ್ ಸಾಯಂಕಪ್ಪ ನಿಮ್ಮ ಮನೆ ಬೆಲೆ ಅಂತತ್ರ
ಅದದು ಏನಾರ ಆಗ್ಲಿ ನಮ್ ಜಾಗ ಹಂಚಿದ ಅ್ರ ಇಂದ್ರೇಶ್ನ ಕಿಯ ಬರ್ದ್ವಿ ನಾವು ಜಾಗನ್ ಹೆಂಚಿರ್ಲಿಲ್ಲ ಸುಮನದ್ ಹೆಂಗೆ ಅಂತಾರಲ್ಲ ನಪ ಆ ಕಡೆ ಈ ಕಡೆ ಆ ಕಡೆ ಅವನಿಗೆ ಕಡೆವನಿಗೆ ಅಂತಂಗ ನೋಡಬರ್ಕ್ ಮೆಜರ್ಮೆಂಟ್ ಮಾಡಿ ಕಟ್ಟಿದ ಹಂಗಾಗಿ ನೋಡಿದಿಲ್ಲ ಆ ಕಡೆ ಸಂದ ಈ ಕಡೆ ಸಂದ ಹ ಹೆಂಗೂಡದ ನಮ್ದು
ಹಾ ಬರೊಬ್ಬರಿ ಹೇಳಳ್ತು
ಹಂಗ ಜಾಗ ಹಂಚಗ ತಪ್ಪ ಅಂದ್ರ ನಮ್ದಾಕ ಈ ತರ ಆಗುತ್ತೆ ಎಲ್ಲ ಎಡವಟ್ಟ ಆಗದು
ಕಟ್ಟಕತ್ತಾರ ಮನಿ
ಹ್ಮ್ ಕಟ್ಟಿರ್ಲತ್ತ ನ ಅವ ಮೊದ್ಲ ಕಟ್ಟಿನಬ
ಇಲ್ಲ ಇ ಕಡೆ ಸುಧನ್ ಅವ್ರ ಮನೆಿ ಬಗ್ಲಾಗ
ಹಾ ಅವ್ರರು ಕಟ್ಲತಾರ ಎಲ್ಲರ ಮಯಾಗೆ ನೋಡ ಆಯ್ತು ನಮ್ದ ತಂದೆ ಹಳ
ಹೌದೌದು ಅದೇ ನಿಮ್ಮ ಅಪ್ಪನೇ ಮಾಡ್ ಮುರಿತಾನ ಅದಕಂತೀನಿ
ಹ್ಮ್ ಕಟ್ಲಾತ ನ ಎಲ್ಲ ನಮ್ಮ್ಪ್ನನೆ ಮುರ್ತ ನವು ಕ ಕಟ್ಟೋಗ ಆಟ ಗೌಂಡಿ ಬಂದ್ ಕಟ್ಟತಾರ
ಹೌದೌದು ನಿ ಕಟ್ಕತಾರ ಮನ್ನಿ
ಎಲ್ಲಿ ಹ್ಮ್ ಅವ ಮೂರ್ಣದ ಈ ಕಡೆ ಮೂರು ಅವ ಒಬ್ಬ ನಾಕ್ ನಾಕ್ ಮಂದಿ ಕಟ್ಟಿಲತರ ಅಲ್ಲಿ ಇಲ್ಲಬೋ ಐದು ನಮ್ದು ಒಂದ ಆರು ಒಬ್ಬ. ಒಬ್ಬ್ರದ್ ಬಿಟ್ಟು ಎಲ್ಲಾ ಮಂದಿ ಕಟ್ಟಿಗೆಲ್ಲತ್ತ ನೋಡ್ ಮನಿ.
ಒಬ್ಬ್ರಂದ್ರಾರ.
ಇಏ ನ್ ಕಾ. ನಮ್ಮ ಮನೆಿ ವಾಜದ ಒಬ್ಬನ ಕಟ್ಟ ನೋಡು ಎ ಚಂದ ಆಗ ಅಂದ್ರೆ ಒಂದ ಒಬ್ಬಂದ ಆಗೀಿ.
ಓ ಅತ್ತನ್ಸರಿ ಏನಾದಲ್ಲ.
ಶೇ ಕಪ್ಪ.
ಹಾ ಹಾ ನಿಂಗೆ ಕೊಟ್ಟಾನ ನನ್ ಮಗಳೆಲ್ಲ.
ಹ್ಮ್ ಹಂಗೆ ಧೈರ್ಯ ಮಾಡ್ಗಸ ಮೊದಲೆ ಕಟ್ಟಿದ ಸಾಲ ಆಗ್ಲಿ ಆಗ್ ಅಂತ ಕಟ್ಟ್ಯನ ಈಗ ಒಂದೆ ಚಲೋ ಐತಿ ನಮ್ದು ಅಗಲ್ಲಿಲವು ಜನಾರ ಅದ ಕಟ್ಲತ್ತಲ್ಲ ನೀ ನೋಡದ ಅದನ್ನ ಏನ ಚೆನ್ನಾಗ ಆಗಲ್ಲ ಅದ್ರ ಮನಿ ಇಂದ ಮುಂದಾ ತ
ಹ್ಮ್ ಹಂಗೆಆತ
ಹೇಳಿದ ನಾವೇನ್ ಇಲ್ಲಿ ಕಡಿತೆ ಇರೋದ ಆಟದ
ಮತ್ತೆ ಎಲ್ಲಿ ಕಟ್ಬೇಕ್ ಅಂತ ಮಾಡಿದಿ
ಏ ಹಂಗಲ್ಲ ಲೇ ಹೆ ನಾವೇನ್ ಒಂದ ನೂರು ವರ್ಷದ ಬದಕದ ಆಟದ ಹೇಳ ಯಾ ಏಟ್ ಮಾಡಿದ್ರ ಎನ್ ಬಿಟ್ಟು ತೊಳೆ ಬೇಕಲೊಂದಿನ
ಬಿಟ್ಟು ಎರಡು ದಿನ ಚಂದ್ ಇದ್ದವು ಗಾಟಿ ಅದೇ ಮನೆಗೆ
ಸುಮ್ನೆ ಆದ್ ನಂದು ಹೇಳ್ತೀನಿ ಅದ ನಂದು ಇದಿನಂದ ಅಂದ್ರೆ ಏನ್ ಅದು ಇರೋಷ್ಟು ದಿನ ಉಳ್ಕೊಳದಕ್ ಒಂದ್ ವ್ಯವಸ್ಥೆ ಬೇಕ ಅಷ್ಟೇ ಅಷ್ಟು ಬಿಟ್ರ ಮತ್ತೆದ್ರ ಮ್ಯಾಗಿ ಏನಿಲ್ಲ
ಹೌದೌದು
ಮನೆಯನ್ ಗಳಿಸ ಕೊಡ್ದೆನ್
ಗಳಿಸಕೊ ಮತ್ತೆ ಇರಕ್ ಒಂದ ಆಸರೆರ್ ಬೇಕಲ್ಲೇ
ಮತ್ತೆ ಅದರ ಸಲನ್ನೇ ಮಾಡಿಕಣವ ಎಂದೆ
ಹಾ
ಹೆಂಗನಾಯ್ತಪ್ಪಾ ಒಂದ ಗೂಡು ಮಳಿ ಬಂದ್ರೆ ಬಿಸ್ ಲು ಬಂದ್ರೇನೇ ಅದೆನ ಫಿಕ್ಸು ಅ ಅ ಅಸೆಟ್ ಅದೇನು ಅವದಪೈದರಿಂದ ಇನ್ಕಮ್ ಬರ್ತಂತೆ ಹ್ಮ್ ಸೀಟ್ ಆಗಿದ್ರ ಇನ್ಕಮ್ ಏನಂದ್ರ ಬರ್ತೇದೆ ಸ
ಹ್ಮ್ ಸಟಾಗಿದ್ರೆ ಬಾಳ ಕೊಡಬೋದು ನಡಿತದ
ಸೀಟಾಗಿ ನಡಿತಾವ ನೀ ಏನ್ ಮಾಡಿದ್ರ ಒಂದು ಲಕ್ಕಕ್ ಒಂದು ಲಾಸ್ಟ್ ಒಂದ ಸೆಟರ್ ಆಗಿದ್ರ ಎನ್ದ್ರು ಮಾಡಕಬೋದು ಸೆಂಟ್ರು ಪ್ರಾಾ ಣಿಕ
ನನ್ ಆರಾಮ್ ಬಾಳಿಗ್ ಬರ್ತ
ರೋಡಿಗೆ ಇರ್ಬೇಕು ಜಾಗ ಮನಿ ಕಟ್ಟಿದ್ರ ಅವ್ರಪಾ ಮನಿ ಬಿರ್ಸಾವಂತ ಒ ನಂಬು ಎಲ್ಲ ಒಳಗ ಅಥವಾ ಯಾರ್ ನೋಡ್ತಾರಾ ಈ ಕಡೆ ಬಂದು
ಅ ನಿಮ ಮನೆ ಬಗ್ಳಾಗ ಅ ಯಾರು ಅ ಅದ ಮಸ್ತ ನೋಡ್ ಮನಿ
ಹ್ಮ್ ಸೋಮನ ಒಂದ್ ಅದ ಅಲ್ಲಿ ರೋಡಿಗ್ ಕಾಣದ್ದವ ಅವ್ರ್ದು ಬೇಕಾದಂಗೆ
ಕಾಣ್ತೆ ಕಾಣುತ್ತ ತುಂಬಾ ಮಸ್ತ್ ಕಾಣುತ್ತೆ
ಹಾ
ಹೌದ
ಹೌದ ಏರ ತ ಮಾಸಲ ಅನ
ಸರಿ ಸರಿ